ನಮಸ್ಕಾರ ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ?
ನಾನು ಚೆನ್ನಾಗಿದ್ದೀನಿ. ಊಟ ಮಾಡಿದ್ರಾ?
ಹ ಮಾಡ್ದೆ ನೀವು?
ನಾನು ಊಟ ಮಾಡಿದೆ. ಏನ್ ಊಟ ಮಾಡುದ್ರಿ?
ನಾನು ಚಪಾತಿ ಅನ್ನ ಸಾಂಬಾರ್ ಬಾಳೆ ಹಣ್ಣು ತಿಂದ
ಹೌದಾ
ಹ್ಮ್
ಹ್ಮ್
ಹ್ಮ್ ಹ್ಮ್
ಮತ್ತ ನು ಸಮಾಚಾರ
ಹೇಳ್ಬೇಕು ನೀನೇ
ಹ್ಮ್ ಪರೀಕ್ಷೆಗಳು ಮುಗಿದ ನಿಮ್ದು
ಹ ಮುಗತು ನಮ್ದು ಎಲ್ಲಾ ಮುಗ್ದು
ನಂದು ಮುಂದಿನ ವಾರ ಇದೆ
ಹ್ಮ್ ಹ್ಮ್
ಮತ್ತೆ ನಿಮ್ದು ಯಾವಾಗ ಪರೀಕ್ಷೆ
ನಂದು ಮುಂದಿನ ವಾರ
ಹ್ಮ್ ಹ್ಮ್
ಇಂದು ನನಗೆ ನಡೆದ ಒಂದು ವಿಚಿತ್ರ ಕನಸಿನ ಬಗ್ಗೆ ಹೇಳ್ಬೇಕು ಅನ್ಸುತ್ತ ಹೇಳಿಲ್ಲ
ಹಾ ಹೇಳ
ಹ ನಿನ್ನೆ ರಾತ್ರಿ ನಾನು ಒಂದು ಅಪರೂಪ ಲೋಕಕ್ಕೆ ಹೋಗಿದ್ದೆ
ಹ್ಮ್
ಅಲ್ಲಿ ಎಲ್ಲವೂ
ಹೊಳೆಯುತ್ತಿತ್ತು ಮರಗಳು ಎಲೆಗಳು ಬೆಳೆಯಂತೆ ಮಿನುಗುತ್ತಿದ್ದವು ಆಕಾಶದಲ್ಲಿ ಒಂದು ಸಮಯದಲ್ಲಿ ಮೂರು ಚಂದ್ರ ಕಾಣಿಸುತ್ತಿದ್ದು ಮೂರು ಚಂದ್ರ ನೋಡಲು ಎಷ್ಟು ಸ ಸುಂದರವಾಗಿತ್ತು ಅಂದರೆ ಅಲ್ಲಿನ ನಕ್ಷತ್ರಗಳು ಹಾಡುುವಂಥ
ಅಲ್ಲಿ ಜನರು ಇದ್ದ ತ್ತರ
ಇದ್ದರುೂ ಆದರೆ ಇದ್ದಾರೆ ಆದರೆ ಅವರ ಮಾತನಾಡು ನಗುವಿನ ಮೂಲಕವೇ ಎಲ್ಲವನ್ನೂ ಅರ್ಥ ಮಾಡಡಿಸುತ್ತಿದ್ದರು
ಅದ್ಭುತ ಅವರಿಗೆ ಭಾಷೆ ಅಗತ್ಯ ಇರಲಿಲ್ಲವೇ
ಇಲ್ಲ ಅವರು ಮನಸ್ಸಿನ ಭಾವನೆಗಳ ಭಾವನೆಗಳು ನರ ನೇರವಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ತಲುಪಿಸುತ್ತಿತ್ತು
ಅಲ್ಲಿ
ಹೌದು ರೆಕ್ಕೆಗಳಿರುವ ಚಿ ಕೆಗಳು ಬಣ್ಣ ಬದಲಾಯಿಸುವ ಪಕ್ಷಿಗಳು ಮತ್ತು. ಹೊಳೆಯುವ ಮೀನುಗಳು ಇದ್ದವು. ಅಲ್ಲಿ ಭಯ ಎಂಬುದೇ ಇರಲಿಲ್ಲ.
ನಿಜ ಎಲ್ಲರೂ ಸಂತೋಷದಿಂದ ಬದುಕುತ್ತಿದ್ದರು.
ಹ್ಮ್ ಅಲ್ಲಿ ಸಮಯ ಹೇಗ. ಸಾಗುತ್ತಿತ್ತು ಎಂದರೆ ಸಮಯವೇ. ನಿಂತದ್ದು ಯಾರಿಗೂ. ಆತೂರ ಇರಲಿಲ್ಲ.
ಅಲ್ಲಿನ ಜನರು ಏನು ಮಾಡುತ್ತ. ತ್ತಿದ್ದರು ಎಂದರೆ ಅವರು ಪ್ರತಿ ದಿನ ಹೊಸ ಕಲೆಯನ್ನು ಕಲಿಯುತ್ತ. ತ್ತಿದ್ದರೂ ಯಾರು ಯಾರೊಂದಿಗೂ ಜಗಳವಾಡುತ್ತಿರಲಿಲ್ಲ.
ಹ್ಮ್ ಎಂತ ಸುಂದರ ಲೋಕ ಅಲ್ವಾ.
ಅಲ್ಲಿ ಒಂದು ದೊಡ್ಡ ಗ್ರಂಥಾಲಯವೂ ಇತ್ತು.
ಅದರ ವಿಶೇಷತೆ ಏನು.
ಅಲ್ಲಿ ಪುಸ್ತಕಗಳನ್ನು ಓದಬೇಕಾಗಿರಲಿಲ್ಲ. ಕೈಯಲ್ಲಿ ಹಿಡಿದರೆ ಅದರ ಜ್ಞಾನ ಮನಸ್ಸಿನೊಳಗೆ ತುಂಬುತ್ತಿಲ್ಲ.
ಹ್ಮ್ ಅದು ನಿಜವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ.
ನಾನು ಹಾಗೆಏ ಯೋಚಿಸಿದೆ.
ನಂತರ ಏನಾಯ್ತು.
ಒಬ್ಬ ವೃದ್ಧ ನನ್ನ ಬಳಿ ಒಂದು ಒಳ್ಳೆಯ ಮನಸ್ಸು ಇರುವವರಿಗೆ. ಮಾತ್ರ ಈ ಲೋಕದ ದಾರಿ ಸಿಗುತ್ತದೆ ಎಂದರು.
ಹ್ಮ್ ಆ ಮಾತು ತುಂಬಾ ಅರ್ಥಪೂರ್ಣವಾಗಿದೆ.
ನಂತರ ನಿಧಾನವಾಗಿ ಎಲ್ಲವೂ ಮಸುಕಾಯಿತೂ.
ಹ್ಮ್ ಆಗಲೇ ನಿನಗೆ ಎಚ್ಚರವಾಯಿತು.
ಹೌದು ಕಣ್ಣು ತೆರೆದಾಗ ನಾನು ನನ್ನ ಮನೆಯಲ್ಲೇ ಇದ್ದೆ.
ಹ್ಮ್ ಆ ಕನಸು ನೆನಪಾದಾಗ. ಈಗಲೂ ಸಂತೋಷವಾಗುತ್ತಿದೆ.
ಖಂಡಿತ ಆ ಕನಸ್ ನನಗೆ ಒಳ್ಳೆಯ ಮನಸ್ಸು ಶಾಂತಿ ಮತ್ತು ಪ್ರೀತಿಯ ಮಹತ್ವವನ್ನು ನೆನಪ
ಕೆಲವೊಮ್ಮೆ ಕನಸುಗಳು ಜೀವನಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುತ್ತವೆ.
ಹೌದು ಪ್ರತಿಯೊಂದು ಒಳ್ಳೆಯ ಕನಸು ನಮ್ಮನ್ನು ಉತ್ತಮ ವ್ಯಕ್ತಿಯಾಗಲು ಪ್ರೇರೇ. ಪಿಸುತ್ತೆ.
ಮತ್ತೆ.
ಹೇಳು ನೀನ ಹೇಗನ್ನಷ್ಟು ಕನ್ಸಿನ ಬಗ್ಗೆ ಕೇಳಿ.
ನಿನ್ಗೆ ತುಂಬಾ ಸಂತೋಷವಾಯ್ತು ನಿಮ್ ಕನ್ಸ ಕೇಳಿ.
ಹ್ಮ್ ಇಂದು ನಾನು ಒಂದು ವಿಚಿತ್ರ. ತ್ರ ಅನುಭವದ ಬಗ್ಗೆ ಹೇಳಬೇಕೆಂದಿದ್ದೇನೆ.
ಚಿತ್ರ ಅನುಭವ ಬೇಗ ಹೇಳು.
ಕಳೆದ ವಾರ ನಾನು ಸ್ನೇಹಿತರೊಂದಿಗೆ.
ನಂತರ ಏನಾಯ್ತು.
ಕಾಡಿನ ಒಳಗೆ ಹೋಗುತ್ತಿದ್ದಾಗ. ಒಂದು ಹಳೆಯ ಕಲ್ಲಿನ ಬಾಗಿಲು ಕಾಣಿಸಿತು
ಕಾಡಿನ ಮಧ್ಯ ಬಾಗಿಲು ಅದು ಹೇಗಿತ್ತು
ಅದರ ಮೇಲೆ ಯಾರಿಗೂ ಅರ್ಥವಾಗದ ವಿಚಿತ್ರ ತ್ರ ಗುರುತುಗಳು ಕತ್ತಲ ಇ
ಅದನ್ನು ತೆರೆದೀರಾ
ಮೊದಲಿಗೆ ಭಯವಾಯಿತು ಆದ್ರೆ ಕುತೂಹಲ ಹೆಚ್ಚಾಗಿತ್ತು
ನಂತರ
ನಿಧಾನವಾಗಿ ಬಾಗಿಲನ್ನು ತಳ್ಳಿದೆವು ಅದು ಭಾರವಾದ ಶಬ್ದ ಮದೊಂದಿಗೆ ತೆರೆ ಇ
ಹ್ಮ್ ಒಳಗೆ ಏ ಇತ್ತು
ಉದ್ದವಾದ ಸುರಂಗವಿತ್ತು ಗೋಡೆಗಳ ಮೇಲೆ ಹಳೆಯ ವಿಚಿತ್ರ ಚಿತ್ರಗಳು ಕಾಣಿಸುತ್ತಿದ್ದವು
ಆ ಚಿತ್ರಗಳಲ್ಲಿ ಏನಿತ್ತು
ಹಳೆಯ ಜನರು ಪ್ರಾಣಿಗಳು ಮತ್ತು ಒಂದು ದೊಡ್ಡ ಅರಮನೆ ಚಿತ್ರಗಳು
ಹ್ಮ್ ನೀವು ಮುಂದೆ ಹೋಯತೀರಾ
ಹೌದು ಸ್ವಲ್ಪ ದೂರ ಹೋದಾಗ ಒಂದು ದೊಡ್ಡ ಸಭಾಂಗಣ ಕಂಡಿತ್ತು
ಹ್ಮ್ ಅಲ್ಲಿ ಯಾರಾದರೂ ಇದರಾ
ಯಾರೂ ಇರಲಿಲ್ಲ ಆದರೆ ಗಾಳಿಯಲ್ಲಿ ವಿಚಿತ್ರ ನಾದ ಕೇಳಿಸುತ್ತಿತ್ತು
ಭಯ ಆಗ್ಲಿಲ್ವೇ ನಿಮ್ಗೆ
ತುಂಬಾ ಭಯವಾಯಿತು ಆದರೂ ಏನಿದೆ ಎಂದು ತಿಳಿಯುವ ಆಸೆ ಇತ್ತು ಚ್ಚಾಗಿತ್ತು
ಹ್ಮ್ ನಂತರ ಏನ್ ಕಂಡಿತು
ಮಧ್ಯದಲ್ಲಿ ಒಂದು ದೊಡ್ಡ ಕಲ್ಲಿನ ಪೆಟ್ಟಿಗೆ ಇತ್ತು
ಅದನ್ನು ತೆರೆದಿರಾ
ಹೌದು ಅದರೊಳಗೆ ಒಂದು ಹಳೆಯ ನಕ್ಷೆ ಇತ್ತು
ನಕ್ಷೆಯಲ್ಲಿ ಏನು ತೋರಿಸಲಾಗಿತ್ತು
ಇನ್ನೊಂದು ರಹಸ್ಯ ಸ್ಥಳದ ದಾರಿ
ಹಾಗಾದರೆ ನೀವು ಅಲ್ಲಿಗೆ ಹೋಗಲು ನಿರ್ಧರಿಸಿದ್ದರಾ
ಇಲ್ಲ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಬೇಕೆಂದು ತೀರ್ಮಾನಿಸಿದೆವು
ಅದು ಒಳ್ಳೆರ್ತಾರ ಹತುರ ಹತ್ರಿರದಲ್ಲಿ ಕೆಲಸ ಮಾಡಬಾರದು
ನಿಜ ಧೈರ್ಯದ ಜೊತೆಗೆ ವಿವೇಕವೂ ಇರಬೇಕು
ಹ್ಮ್ ಈಗ ಆ ನಕ್ಷೆ ಎಲ್ಲಿದೆ
ಆಹ ಸುರಕ್ಷಿತವಾಗಿ ಇಟ್ಟಿದ್ದೇವೆ
ಹ್ಮ್ ಮತ್ತೆ ಕಾಡಿಗೆ ಹೋಗುವ ಯೋಚನೆ ಇದೆಯೇ
ಇದದೆ ಆದರೆ ಈ ಬಾರಿ ಅನುಭವಿಗಳ ಜೊತೆ ಹೋಗುತ್ತೇನೆ
ಹ್ಮ ಅ ಉತ್ತಮ ಅಪಾಯವನ್ನು ಲೆಕ್ಕ ಸದೇ ಸಹಾಯ ಸಾಹಸ ಮಾಡಬಾರದು ಹ್ಮ
ಹೌದು ಪ್ರತಿಯೊಂದು ರಹಸ್ಯವ ನಮಗೆ ಹೊಸ ಪಾಠವನ್ನು ಕಲಿಸುತ್ತದೆ
ಹ್ಮ್ ಮತ್ತೆ ಏನ್ ಸಮಾಚಾರ
ಹೇಳ್ಬೇಕು ನೀನೇ ಆ ಒಂದು ವಿಭಿನ್ನ ಕಲ್ಪನೆಯ ಬಗ್ಗೆ ಮಾತನಾಡೋಣ
ಹಾ ಆಯ್ತು ಹೇಳಿ
ಚಂದ್ರನ ಮೇಲೆ ಮನುಷ್ಯರು ಶಾಶ್ವತ ತ ವಾಸಿಸುವ ದಿನ ಬಂದರೆ ಹೇಗಿರಬಹುದು
ಹ್ಮ್
ಅದೊಂದು ಅದ್ಭುತ ಕಲ್ಪನೆ ಆದರೆ ಅದು ನಿಜವಾಗಲು ಸಾಧ್ಯವೇ ವಿಜ್ಞಾನ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ಅದರಿಂದ ಅದು ಅಸಾಧ್ಯ ಎಂದು ಹೇಳಲು ಆಗುವುದಿಲ್ಲ
ಹೌದು
ಚಂದ್ರನ ಮೇಲೆ ಮನೆಗಳನ್ನು ಹೇಗೆ ಕಟ್ಟಬಹುದು ಅಂದರೆ ಅಲ್ಲಿನ ಮಣ್ಣು ಮತ್ತು ಕಲ್ಲುಗಳನ್ನು ಬಳಸಿಕೊಂಡು ವಿಶೇಷ ಕಟ್ಟಡಗಳನ್ನು ನಿರ್ಮಿಸಬಹುದು ಎಂದು ವಿಜ್ಞಾನಿ ಯೋಚಿಸುತ್ತಿದ್ದಾರೆ
ಹೌದಾ
ಆದರೆ ಅಲ್ಲಿ ಗಾಳಿ ಇಲ್ಲವಲ್ಲ ಎಂದು ಯೋಚಿಸಿದರೆ ಅ ಇದಂದ ವಿಶೇಷ ಉಡುಪು ಮತ್ತು ಗಾಳಿ ತುಂಬಿದ ವಾಸ್ತವಗಳ ಅಗತ್ಯ
ಹ್ಮ್
ನೀರನ್ನು ಹೇಗೆ ಪಡೆಯುತ್ತಾರೆ ಎಂದರೆ ಚಂದ್ರನ ಕೆಲವು ಪ್ರದೇಶಗಳಲ್ಲಿ ಹಿಮದ ರೂಪ ಹಪ್ಪದಲ್ಲಿ ನೀರು ಇರುವ ಸಾಧ್ಯತೆ ಇದೆ ಎಂದು ಸಂಶೋಧ ದಿನಗಳು ಸೂಚಿಸುತ್ತವೆ
ಅಷ್ಟು ಅಳಕೆ ಹೋಗುವುದು ಸುಲಭವಲ್ಲವೇ
ಹಾ ಹೌದು ಮುಚ್ಚಿದ ಕೊಠಡಿಗಳಲ್ಲಿ ಬೆಳಕು ನೀರನ್ನು ನಿಯಂತ್ರಿಸಿ ಸಸ್ಯಗಳನ್ನು ಬೆಳೆಸಬಹುದು
ಆಗ ಸಾಮಾನ್ಯ ಮನುಷ್ಯ ಅಲ್ಲಿ ಹೋಗಲು ಸಾಧ್ಯವಿಲ್ಲ
ಹೌದು ಮುಂದಿನ ಕರೆಯಲ್ಲಿ ಮಾತಾಡ
ಹ್ಞ ಸರಿ ಆಯಿತು